ನಮಸ್ತೆ
ಹ ಏನ್ ಮಾಡಾತಿದ್ದೀರಾ
ಸುಮ್ನೆ ಕುತ್ಕೊಂಡಿದ್ದೀವಿ ನೀವು
ನಾವು ಸೀವಿ
ಕೇಳ್ಸಿರ್ತಿದಯಾ
ಹಾ ಕೆಲ್ಸಗ ನಿಮು
ಹ್ಮ್ ನಿಮ್ದು ಸ್ವಲ್ಪಕ್ಕೆ ನವ್ಯಾ ಹಲೋ
ಹ್ಮ್ ಹೇಳಿ
ಕೇಳಿಸತೀರಿಯಾ
ಹಾ ಕೇಳಿಸ್ತೀದೆ
ಎಂದರ ಬಗ್ಗೆ ಮಾತನಾಡುವಿ
ಹ ಏನಾದರೂ ಹೇಳಿ
ಏನ್ ಬದು ಹೇಳಿ ನೀಗ
ನಿಂಗೆ ಅದೃಶ್ಯದ ಮೇಲೆ ನಂಬಿಕೆ ಇದಯಾ
ಅದೃಷ್ಟದ ಮೇಲೆ ಸ್ವಲ್ಪ ಇದೆ ನಿನಗೆ
ನನ್ಗೆ ಆ ವಿಷಯ ತುಂಬಾ ಆಸಕ್ತಿವಾಗಿ ಅನಿಸುತ್ತೆ
ನಿಮಗೆ ಎಲ್ಲಾ ವಿಷಯ ಆಸಕ್ತಿಗಲಿ ಅನ್ಸುತ್ತೆ ಹೋಗ್ಲಿ ಇಕಿ ಹೇಳಿ
ಗಂಟೆಗಳು ನೋಡಿದಾಗ ಇದು ಹೇಗಾಯ್ತು ಅಂತ ಘಟನೆಗಳು ನೋಡಿದಾಗ
ಹೌದಾ ಅದು ನಿಜಾನೇ
ಹ್ಮ್ ಕೆಲವೊಮ್ಮೆ ನಾವು ಕೆಲವೊಮ್ಮೆ ನಾವು ವು ಯೋಚನೆ ಮಾಡದ ವಿಷಯಗಳು ತುಂಬಾ ಚೆನ್ನಾಗಿ ನಡೆಯುತ್ತದೆ
ಹೌದು ಇದನ್ ಇದ ನಾನು ಗಮನಿಸಿದ್ದೀನಿ ನನಗೆ ಬೇಜಾನ ಸಮಲ ಹಗಿಬಹದು
ಇವಾಗ ನಾವ್ ಏನಾದ್ರು ಫಸ್ಟೇ ಅನ್ಕೊಂಡಿದ್ದೀವಿ ಇದೇ ಆ ತರ ಮಾಡ್ಬೇಕು ಅಂದ್ರೆ ಅದು ಆತರ ಆಗಲ್ಲ
ಆಗುದಿಲ್ಲ ಹ್ಮ್ ಮತ್ತೆ ಹೇಳಿ
ಹ್ಮ್
ಹ್ಮ್
ಚಿಕ್ಕವಳಗಿದ್ದಾಗ ಅದೃಶ್ಯದ ಬಗ್ಗೆ ತುಂಬಾ ನಂಬಿಕೆ ಇತ್ತು
ಈಗ ಏನಾಗಿದ್ದು
ಹ್ಮ್ ಒಂದು ನಾಣ್ಯ ಒಂದು ನಾಣ್ಯ ಎಸೆದರೆ ಅದರ ಮೇಲೆ ನಿರ್ಧಾರ ಮಾಡಬೇಕು ಅಂತ ಅನ್ಸ್ತಿತ್ತು ಮೀನ್ಸ್ ಇವಾಗ ರಾಜ ರಜ ಬಕ್ಕ ಆತರ ಆಟಾಡ್ತಾ ಇದ್ರಲ್ಲ
ನಾನು ಕೂಡ ಹಾಗೆ ಮಾಡಿದ್ದೀನಿ
ನಿಜವಾ
ಹೌದು ಆದರೆ ಕೊನೆಗೆ ನಿರ್ಧಾರ ಮಾಡೋದು ನಳೆ
ಅದು ಸರಿ
ಹ್ಮ್ ಮತ್ತೆ ಯಾಕೆ ನಿಮಗೆ ಈ ಇದರ ಮೇಲೆ ಯೋಚನೆ ಯಾವಾಗ ಬಂತು ಅದೃಷ್ಟದ ಬಗ್ಗೆ
ಹ್ಮ್ ನಾನ್ ಚಿಕ್ಕೋಳ ಇದಾಗಿಿಂದಾನನೆ ಇವಾಗಾದ್ರೂ ನನ್ಗೆ ಸ್ವಲ್ಪ ಅದೃಷ್ಟ ಇದೆ ನನ್ನ ನಾನು ಮಾಡ ಯಾ ಏನಾದ್ರು ಮಾಡುದ್ರೆ ಅದ್ರಲ್ಲಿ ಎಲ್ಲ ಇವಾಗ ರೀಸ್ ಹ್ಮ್ ಇವಾಗ ಸದ್ಯದಲ್ಲೇ ಒಂದಾಯ್ತು ನಾನು ಓತಿದ್ದೆ ಐದು ಐದು ಪ್ರಶ್ನೆಗಳು ಅದರಲ್ಲಿ ಒಂದು ಬಂದ್ಿತ್ತು
ಹ
ನಮ್ಮ ಗೆಳೆಯರೆಲ್ಲ ಆಶ್ಚರ್ಯವಾಗಿದ್ದರು ನಾವು ಒಂಬತ್ತು ಓದಿದ್ದರೂ ಓದದರುವ ಒಂದು ಬರುತ್ತದೆ ಅಂತ
ಹ್ಮ್
ಹ್ಮ್
ಹಾಗೆ
ಹ್ಮ್
ಅದೃಷ್ಟವೇ ನಿಮಗೆ ಸ್ವಲ್ಪ ಅದೃಷ್ಟ ಕೈ ಹಿಡಿತವಿ
ಹ್ಮ್
ನಿಮ್ಗೆ ಸ್ವಲ್ಪ ಅದೃಷ್ಟ ಕೈ ಹಿಡಿದಿದೆ
ಹಾ ಅದೇ
ಹ್ಮ್
ಹ್ಮ್
ಇರು
ಹ್ಮ
ಹ್ಮ್ ನಿನಗೆ ಯಾವತ್ತಾದರೂ ತುಂಬಾ ಅದೃಷ್ಟ ಇದೆ ಅಂತ ಅನ್ಸಿದ್ದ ಘಟನೆ ಇದೆಯಾ
ಒಂದು ಸಲ ಇದೆ
ಏನಾಯ್ತು
ಹ್ಮ್ ಒಂದು ಮುಖ್ಯ ಅವಕಾಶ ಕೊನೆಯಲ್ಲಿ ನನ್ಗೆ ಸಿಕ್ಕಿತ್ತು
ಹ್ಮ್ ಹ್ಮ್ ಆಗ ತುಂಬಾ ಸಂತೋಷ ಆಗಿರ್ಬೇಕು ನಿಮ್ಗೆ
ಹೌದು ಹೌದು ತುಂಬಾ
ಹ್ಮ್ ನಂಗಗೂ ಕೂಡ ಕೆಲವು ಸಲ ಹಾಗೆ ಅನಿಸಿತ್ತು
ಅಂದ್ರೆ ಹೇಗೆ
ಹ್ಮ್ ಕೆಲವು ಒಳ್ಳೆಯ ಜನರನ್ನು ಭೇಟಿ ಮಾಡೋದು ಕೂಡ ಅದೃಷ್ಟ ಅಂತ ಅನಿಸುತ್ತದೆ
ತುಂಬಾ ಒಳ್ಳೆ ಮಾತು ನಿಮಗೆ ಆತರ ಯಾವ್ದಾದ್ರು ಏನು ಅಂತ ಹೇಗೆ ಆಗಿದಿಯಾ
ಆಗಿದೆ ನಾನು ಈಊರು ಬಂದ್ಮೇಲೆ ಒಂದ್ ಸರಿ ಆಗಿದೆ
ಹೌದಾ
ನಾನಂತೂ ಅದ ಎಷ್ಟು ಅದೃಷ್ಟ ಅಂತ ಇವಾಗೂ ಅನ್ಕೊತಾ ಇರ್ತೀನಿ ಆ ವ್ಯಕ್ತಿನ ಭೇಟಿ ಮಾಡಿದ್ದ
ಹೌದಾ
ಹ್ಮ್
ಹ್ಮ್ ಒಳ್ಳೇದ ಅಗ್ಲ್ಲಿ
ಹ್ಮ್
ಹ್ಮ್ ಮತ್ತೆ ಹೇಳಿ.
ನಿನಗೆ ವಿಧಿ ಅಂತ ಒಂದು ವಿಷಯ ಇದೆ ಅಂತ ಅನ್ಸುತ್ತ.
ಕೆಲವೊಮ್ಮೆ ಅನ್ಸುತ್ತೆ ಹ ಒಂದೊಂದ್ ಸಲ. ಅದು ನಂಬೋದಕ್ಕೂ ನಂಬೇಕು ಅಂತ ಅನ್ಸುತ್ತೆ ಒಂದೊಂದ್ಸಲ
ಹ ಇ ಯಾವ್ದು ಇಲ್ಲ ಬಿಡು
ಹಾ ಹಾ ಹಾ ನಂಗೆ ಸ್ವಲ್ಪ ಬೇರೆ ಅನಿಸಿಕೆ ಹ
ಹೇಗಿದೆ
ವಿಧಿ ವಿಧಿ ಇರಬಹುದು ಆದರೆ ನಮ್ಮ ಪ್ರಯತ್ನ ಕೂಡ ತುಂಬಾ ಮುಖ್ಯ
ಹ್ಮ್ ಇದು ನಿಜ
ಇವಾಗ ನೀವೇನಾದರೂ ದೊಡ್ಡ ವ್ಯಕ್ತಿ ಹಿಗೆ ಆಗಬೇಕು ಅಂತ ಸುಮ್ನೆ ಮಲ್ಕೊಂಡಿದ್ರೆ ಆಗಕ್ ಆಗತ್ತಾ ಇಲ್ಲತಾನೆ.
ಆಗೋದಿಲ್ಲ ನಾವು ಅದಕ್ಕೆ ಪ್ರಯತ್ನ ಪಡಬೇಕು. ಹ್ಮ್ ಹೆಳಿ.
ಹ್ಮ್ ಯಾಕಂದ್ರೆ. ಪ್ರಯತ್ನ ಇಲ್ದೆ ಕೇವಲ ಅದೃಷ್ಟ ಕಾಯುತ್ತೋ ಕೂ ಏನು ಆಗಲ್ಲ.
ಅದು ಹೌದೌದು ಯಾಕಂದ್ರೆ ನಾವು ಪ್ರಯತ್ನ ಪಡೆದಿರ ಏನು ಆಗೋದಿಲ್ಲ ಪ್ರಯತ್ನ ಪಡಬೇಕು.
ನಾನು ಒಂದು ವಿಷಯ ಯಾವಾಗ್ಲು ಯೋಚಿಸುತ್ತಿರ್ತೀನಿ.
ಏನ್ ಹೇಳಿ ಅದು ಏನು.
ನಾವು ಭೇಟಿ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮ ಜೀವನದಲ್ಲಿ ಒಂದು ಪಾಠ ಕಲಿಸುತ್ತಾರೆ.
ನಿಜ ಕರೆಕ್ಟ್ ನನ್ನ ಯೋಚನೆ.
ಹ್ಮ್
ನನ್ಗೂ ಇದು ಯೋಚನೆ ಬಂದಿತ್ತು. ಪ್ರತಿಯೊಬ್ಬರೂ ಒಂದೊಂದು ಪಾಠ ಕಲಿಸುತ್ತಾರೆ. ನಮ್ಮನ್ನ ಬಿಟ್ಟಿ ಹೋದಮೇಲೆ.
ನ ನಮ್ ನಮ್ ನಮ್ ಜೊತೆ ಒಬ್ರು ಬಂದು. ಒಂದ್ ಒಂದು ಮಾತಾಡಿದ್ರು ಕೂಡ ಅವ್ರು ಏನೋ ಒಂದ್ ಕಲ್ಸೋಕೆ ಬಂದಿರ್ತಾರೆ ಅಂತ ಅರ್ಥ.
ಹೌದು ಅದು ನಿಜ.
ಕೆಲವರು ಸಂತೋಷ ಡ್ತಾರೆ ಕೆಲವರು ಅನುಭವ ಕೊಡ್ತರೆ.
ಅದು ಕೂಡ
ಅದು ಕೂಡ.
ಅದು ಕೂಡ ನಿಜಾನೇ.
ಆಮೇಲೆ ನಾವು ಸ್ವಲ್ಪ ಸ್ವಲ್ಪ ಬದಲಾಗ್ತಾ ಹೋಗ್ತಿವಿ.
ಹೌದು ಹೌದು ನಮ್ಮ ಜೀವನದಲ್ಲೂ ಒಬ್ಬ ಎಲೆಯಯ್ತಾನ್.
ಹಾ
ಹಾಗೆ
ಹ್ಮ್
ಅವನಿಂದ ನಾನು ಸ್ವಲ್ಪ ಕಲತೆ.
ಹ್ಮ್
ಹ್ಮ್ ಜೀವನದಲ್ಲಿ ಹೇಗಿರಬೇಕು ಅಂತ.
ನನ್ನ ಜೀವನದಲ್ಲೂ ಒಬ್ರು ಇದ್ದಾರೆ. ಅವರು ನನ್ಗು ಪ್ರತಿ ದಿನ ಹೇಳ್ಕೊಂಡ್ ಕೊಡ್ತಾರೆ ಯಾವ್ ರೀತಿ ಇರ್ಬೇಕು ಯಾವ ರೀತಿ ಕಲಿಬೇಕು ಅಂತ ಎಲ್ಲಾ
ಹ್ಮ್
ಹ್ಮ್
ಹಾಗೆ
ಹ್ಮ್
ನಿನ್ಗೆ ಅದೃಷ್ಟ ಅಂದ್ರೆ ಏನು.
ನನ್ಗೆ
ಹೌದು ನಿಮ್ಗೇನೆ.
ಹ್ಮ್ ಅದೃಷ್ಟ ಅಂದರೆ. ಅಂದ್ರೆ ನಾವು ಅದು ಆಗುತ್ತೆ.
ಹ್ಮ್
ಅಂತ ನಾವ್ ಅನ್ಕೊಂಡಿರಲ್ಲ ಬಟ್ ಆದ್ರೂ ಅದ ಆಗಿರುತ್ತೆ.
ಹ್ಮ್ ನಿಮ್ಮ ಮಾತು ತುಂಬಾ. ಚೆನ್ನಾಗಿದೆ
ಅದೇ ನಾನು ಅದೃಷ್ಟವಾಗಿ
ಹ್ಮ
ಅವಾಗ ಯೋಚನೆ ಮಾಡ್ತೀನಿ ಇದಾದ್ಮೇಲೆ ನಾನು ಇದು ಅನ್ಕೊಂಡೆ ಇರ್ಲಿಲ್ಲ ಆದ್ರೂ ಇದ ಬಿಡು ದೇವರು ಒಂದು ಒಳ್ಳೆ ಕೆಲ್ಸ ಮಾಡಿದ್ದಾರೆ ಅಂತ ಅನ್ಕೊಂಡು ಮುಂದೆರು ಹೊಸವದ ತಿನ್ಸಾನ
ಹ್ಮ್
ಹ್ಮ್ ಮತ್ತೆ ಹೇಳಿ
ಕೆಲ್ವೊಂದ್ಸರಿ ಅದೃಷ್ಟ ಅಂದ್ರೆ ಬರೀ ಆ ಏನಂತ ಅದಕ್ಕೆ ಪರಿಸ್ಥಿತಿಗಳು ಮಾತ್ರ ಅಲ್ಲ ಕೆಲವಂದ್ಸರಿ ಅದೃಷ್ಟ ಅಂದ್ರೆ ವ್ಯಕ್ತಿಗಳು ಕೂಡ ಇರ್ತಾರೆ ಆ ವ್ಯಕ್ತಿಗಳಿಂದನೂ ಅದೃಷ್ಟ ಬರ್ಬಹುದು ಅಂತ
ಹ್ಮ್ ಹೇಳಕ್ಕಾಗಲ್ಲ ಬರುವುದು ಅದನ್ನು ಇವಾಗ ಅದೃಷ್ಟ ತಾನೇ ಆಗ್ಬೋದು ರ
ಹಾ
ಹ್ಮ್ ಮತ್ತೆ
ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಜನರು ಇರುವುದು ಅದೃಷ್ಟ
ಹ್ಮ್ ಅದು ಒಂಥರ ಅದ್ ತಣ ಆದ್ರೆ ಅದು ಜೀವನದಲ್ಲಿ ತುಂಬಾ ಅದು ಏನ್ಂತಾರೆ ಅಂತ ಜನರು ಸಿಗುವುದು ಕಷ್ಟ ಜೀವನದಲ್ಲಿ ನಮ್ಮನ್ನ ಅರ್ಥ ಮಾಡ್ಕೊಳ್ಳುವವರು ಅವರು ಸಿಕ್ಕಿದ್ದಾರೆ ಒಂದರೆ
ಹ್ಮ್ ನಿಮಗೆ ಯಾರಾದರುೂ ಸಿಕ್ಕಿದಾರ ಆತರ
ಯಾರು ಇಲ್ಲ ಇಲ್ಲ ನಿಮಗೆ
ನ ನಗೂ ಯಾರು ಇಲ್ಲ
ಹೌದಾ ನಿಜವಾಗಲ್ಲ
ನಿಜವಾಗ್ಲೂ
ಆಗ್ಲೇ ಯಾರೋ ಹೇಳ ಹೇಳಿದ್ದರೂ ನನಗೆ ಯಾರೋ ಒಬ್ಬ ಸಿಕ್ಕಿದ್ದಾನೆ ಅದೃಷ್ಟ ಅಂತ ಏನೋ ಹೇಳಿದ್ರಿ
ಹಾ ಸಿಕ್ಕಿದ್ದಾರೆ ಬಿಡಿ
ಹೌದಾ ಮತ್ತೆ ಇಲ್ಲ ಅಂತ ಹೇಳ್ತೀರಾ
ಅದು ನೀವು ಇಲ್ಲ ಅಂದ್ರೆಲ್ಲ ನನ್ಗೂ ಇಲ್ಲ ಅಂತ ಹೇಳ್ಬೇಕು ಅನ್
ಹಾಗೆ ಹೌದಾ. ಹ್ಮ ಅರೆ.
ಕೆಲವೊಮ್ಮೆ ನಾನು ಯೋಚಿಸುತ್ತೇನಿ.
ಏನು.
ಹತ್ತು ವರ್ಷದ ಹಿಂದೆ ನಾನು ಈಗ ಇರುವ ಜಾಗದಲ್ಲಿ ಇರ್ತೀನಿ ಅ ನಂಗೆ ಗೊತ್ತ ತಿರ್ಲಿಲ್ಲ
ದು ಸತ್ಯ ಯಾಕಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ
ಹ್ಮ್ ಮತ್ತ ಇನ್ನುೂ ಹತ್ತು ವರ್ಷದ ನಂತರ ಎಲ್ಲಿರ್ತೀನೋ ಅಂತ ಹೀಗ ಗೊತ್ತಿಲ್ಲ ಹ
ಅಷ್ಟೇ ಜೀವನ
ಹ್ಮ್
ಹ್ಮ್
ಎಲ್ಲವನ್ನೂ ಮೊದಲೇ ತಿಳಿದಿದ್ದರೆ ಆಸಕ್ತಿ ಇರುವುದಿಲ್ಲವಲ್ಲ ಈ ಒಂದು ಈಗ ಒಂದು ಹೇಳ್ತೀನಿ ಇವಾಗ ನೀವು ಒಂದು ಚಿತ್ರವನ್ನು ನೋಡಿ ನೋಡಿರುತ್ತೀರಾ.
ಹ- ಸರಿ
ಇವಾಗ ಅದರ ಅಂತ್ಯ ನಿಮಗೆ ಗೊತ್ತಿದ್ದರೆ ನಿಮಗೆ ಚಿತ್ರ ನೋಡಲು ಆಸಕ್ತಿಯೇ ಬರುವುದಿಲ್ಲ.
ನಿಮ್ಮ ಸಮಯ ಕೊಟ್ಟು ಮಾತನಾಡಕ್ಕೆ ಧನ್ಯವಾದಗಳು.
ನಿಮಗೂ ಧನ್ಯವಾದ.